ಹ್ಮ್ ಹೇಳಿ ನನಗೆ ಲೈಫ್ಸ್ ಇಲ್ಲಿ ನಾವು ಸೆಟಲ್ ಆದ್ರೆ ಚೆನ್ನಾಗಿರುತ್ತೆ ಈಗ ಎಕ್ಸಾಂಪಲ್ ಸೌತ್ಗೆ ಇಲ್ಲಿ ಮಲ್ನಾಡ್ ಸಡೆ ಓಕೆನಾ ಇಲ್ಲಿ ನಮ್ ನಮ್ ಕಡೆ ದಾವಣಗೆರೆ ಸೈಡ್ ಓಕೆನಾ ನ್ ಸಲ ಹೆಂಗೆ ಎಲ್ ಸೆಟಲ್ ಆದ್ರೆ ಬೆಸ್ಟ್.
ಹ ಹೌದಾ ನೀವು ಕೋಲ್ಡ್ ವೆದರ್ಗೆ ಸೆಟ್ ಆಗ್ತೀರಾ.
ನ ಕೋಲ್ಡ್ ವೆದರ್ ಅಷ್ಟ ತಕೊಂಡ್ ಆಗಲ್ಲ ಒಂದ ಕಡೆ ಹೆಂಗ ಆಗ್ಬಿಡೆ ಅಂದ್ರೆ ನಮ್ ಬಾಡಿ ಫುಲ್ ಶಿಂಕ್ ಆಗ್ಬಿತದೆ
ಹ ಹೌದಾ ಅಂದ್ರೆ ಫುಲ್ ಶೆಕೆಗೆ ಸೆಟ್ ಆಕ್ತೀರಾ.
ಅಷ್ಟು ಫುಲ್ ಕಾಮನ್ ಇರ್ಬೇಕು
ಹೌದಾ. ಲೈಕ್ ಏನಂದ್ರೆ ಮಂಗಳೂರು ಉಡುಪಿ. ಆ ಮತ್ತೆ ಚಿಕ್ಕಮಂಗಳೂರು. ತರೀಕೆರೆ ಶಿವಮೊಗ್ಗ ಇವೆಲ್ಲ ಫುಲ್ ಮಲ್ನಾಡು. ಸಾಗರ ಆ ಮತ್ತೆ ಒಂದಿಷ್ಟ್ ಪ್ಲೇಸಸ್ ಇದೆ ಅದು ಫುಲ್ ಮಲ್ನಾಡು ಲೈಕ್ ಫುಲ್ ಶೀತ. ಆ ಆ ಲೈಕ್ ತುಂಬಾ ಗ್ರೀನರಿ ಇರುತ್ತೆ. ಹಾ ಅದೇ ನೀವು ಈ ಕಡೆ ಹೊನ್ನಾಳಿ ಲೈಕ್ ಹೊನ್ನಾಳಿ ಈ ಕಡೆ ಬಂದ್ರೆ ಬಯಲ್ಸೀಮೆ.
ಹಾ ಹಾ.
ಹೂಂ ಈ ಕಡೆ ಹೊನ್ನಾಳಿ ಕಡೆ ಬೈಲ್ಸೀಮೆ ಅಂದರೆ ದಾವಣಗೆರೆ ಆಗಲಿ.
ಓಕೆ.
ಸ್ವಲ್ಪ ರೇಂಜಿಗೆ ಬಿಸಿಲು ಅಷ್ಟೇ ಅದೆ ನೀವು. ಹೂಂ ಇನ್ನು ಹುಬ್ಳಿ ಧಾರವಾಡ ರಾಣೆಬೆನ್ನೂರು ಇದೆಲ್ಲ ತುಂಬಾ ಬಯಲ್ಸಿಮೆ ಲೈಕ್ ತುಂಬಾ ಬಿಸಿಲು ಗಂಗಾವತಿ ಆ ಕಡೆ ಸೈಡ್ ಬ್ಯಾಡ್ಗೆ. ಈ
ಹ್ಮ್ ಆ ಕಡೆ ಸೈಡ್ ನಾವ್ ಬಂದಿಲ್ಲ ಜಾಸ್ತಿ ಗೊತ್ತಿಲ್ಲ ಅದ್ರ್ ಬಗ್ಗೆ ನನಗ್ ದಾವಣಗೆರೆ ಸೈಡ್ ಎಲ್ಲ ಗೊತ್ತಾ ಜಾಸ್ತಿ. ಅದ್ರ್ ಬಗ್ಗೆ ನಾವ್ ಅಲ್ಲಲ್ಲೇ ಈಗ ಸೆಟಲ್ ಆಗಿರೋದಲ್ಲೇ ಎಕ್ಸಾಂಪಲ್ ಈಗ್ ನಮ್ ನಮ್ಮ ಪಪ್ಪಾಗೆ ಇದು ಆಗಿದೆ ಟ್ರಾನ್ಸ್ ಫರ್ ಆಗಿದೆ ಅಲ್ಲಿಗೆ.
ಹ್ಮ್.
ಈಗ ಅವರು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ ಇಲ್ಲಿಂದ ಅಲ್ಲಿಗೆ ಅದಕ್ಕೋಸ್ಕರ ಕೇಳ್ದೆ.
ಓ ಹೌದಾ ಮಲ್ನಾಡಲ್ಲಿ ಹೇಗಾದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎನಿ ಟೈಮ್ ಮಳೆ ಲೈಕ್ ಬಚ್ಚಲು ಮನೆ. ತರಲ್ಲ ಆಥರ ಎನಿ ಟೈಮ್ ನೀರು ಬೀಳ್ತಾ ಇರುತ್ತೆ. ಮತ್ತೆ ಅಲ್ಲ್ ಹೇಗಂದ್ರೆ ಈಲ್ ಈ ಕಡೆ ಮಾಡ್ತಾರಲ್ಲ. ಲೈಕ್ ಬಿಲ್ಡಿಂಗ್ಸ್ ಆಥರ ಇರಲ್ಲ.
ಹಾ ಹಾ.
ಅ ಈ ಈ ತರ ಬಿಲ್ಡಿಂಗ್ಸ್ ಎಲ್ಲ ಇರೋದಿಲ್ಲ ಅಲ್ಲಿ ಹಂಚಿನ್ ಮನೆ. ಯಾಕಂದ್ರೆ ನೀರ್ ಬಿದ್ದು ಬಿದ್ದು ಎಂತ ಬಿಲ್ಡಿಂಗ್ ಮನೆಯೊಳಗೆಲ್ಲಾ ಪಾಚೆ ಆಗುತ್ ತಲ ಅದೇ ಹಂಚಿನ್ ಮನೆಗಾದ್ರೆ ಒಂದ್ ಬಣ್ಣ ತರ ಹೊಡಿತಾರೆ.
ಹ್ಮ್ ಹ್ಮ್.
ಪಿಯಲ್ಲೆಲ್ಲ ನೋಡಿದ್ದೀರಲ್ಲ ತೊಟ್
ಹಾ ಗೊತ್ತಾಯ್ತು ಗೊತ್ತಾಯ್ತು ಮುಗಿಲ್ಪೇಟೆ. ಹಾ.
ತರ ಇದ್ಬಿಟ್ಟು ಫುಲ್ ರೌಂಡ್ ಅಲ್ಲಿ ಮನೆ ಕಟ್ತಾರೆ ಮಿಡ್ ಡಲಲ್ ಜಾಗ ಬಿಡ್ತಾರೆ ಲೈಕ್ ನೀರು ಹೋಗೋದಕ್ಕೆ ಅದು ಮಲ್ನಾಡು ಟ್ರೆಂಡು ಹಂಚಿನ್ ಮನೆ.
ಹಾ ಹಾ ಹಾ ಹಾ.
ಮಲ್ನಾಡಲ್ಲಿ ತುಂಬ ವೆರೈಟೀಸ್ ಆಫ್ ಏ ಈ ಕಡೆ ಏನಂದ್ರೆ. ಜಸ್ಟ್ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್.
ಹ್ಮ್ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಈ ಕಡೆ ಜಾಸ್ತಿ ಅದೇ ಟ್ರೆಂಡ್.
ಹಾ ಆಯ್ತಾ ಅದೇ ಮಲ್ನಾಡಲ್ಲಿ ನೀವ್ ಎಂತ ಸೊಪ್ಪಾರು ತರ್ರಿ ಆ ಸೊಪ್ಪ್ ಅವ್ರಿಗೆ ಗೊತ್ತಿರುತ್ತೆ ಮತ್ತು ಅದರಲ್ಲಿ ಏನಾದ್ರು ಒಂದು ಕುಕ್ ಮಾಡ್ತಾರೆ ಹಾ ಆ ಥರ ಲೈಕ್ ಇವಾಗ ಹಲ್ಸಿನ್ ಹಣ್ಣ್ದೇ ಎಷ್ಟಕೊಂಡ್ ಟೈಪ್ ಮಾಡ್ತ್ ತರ ಅಂದ್ರ ಹಲ್ಸಿನಣ್ಣ್ ಪಲ್ಯ ಮಾಡ್ತಾರೆ ಚಿಪ್ಸ್ ಮಾಡ್
ಬಟ್ ಈ ಕಡೆ ನಮ್ಗೆ ಹಲ್ಸಿನಣ್ಣ್ ಬಗ್ಗೆ ನಾವ್ ಯಾತದ್ ಯಾವ್ದೂ ಮಾಡಲ್ಲ ಈ ಕಡೆ ಪಲ್ಯ ಮಾಡಲ್ಲ ಏನು ಮಾಡಲ್ಲ. ನಮಗ್ ಅದ್ರ ಬಗ್ಗೆ ಅಷ್ಟ್ ನಾಲೆಡ್ಜ್ ಗೊತ್ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗ್ ಅದು ಹೆಂಗ್ ಮಾಡ್ಬೇಕು ಅನ್ನೋದು.
ಈ ಕಡೆ ನಾನ್ ವೆಜ್ಗೆ ಆಹ ಬರೇ ರೊಟ್ಟಿ ಮುದ್ದೆ ಇಷ್ಟೇ ಅದೇ ಆ ಕಡೆ ನಾನ್ ವೆಜ್ಗೆ ಆ ಎಂತ ರಿಂಗ್ಸ್ ಟೈಪ್ ಒಂದು ಕಡಬ್ಬರುತ್ತೆ
ಅದ ಸ್ಟೈಪ್ಾ ಹಾ ಹಾ ಹಾ
ಹ ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಹ ಅದು ಮತ್ತೆ ಕಡುಬು ಅಂದ್ರೆ ಗೊತ್ತಾ ಚಟ್ನಿಗೆ ಹಚ್ಕೊಂಡು ತಿನ್ಿ ಅದೂ ನಾನ್ ವೆಜ್ಜಿಗೆ ತಿಂತಾರೆ ರೊಟ್ಟಿ ಮುದ್ದೆ ಆಥರ ಎಲ್ಲ ನಾನ್ ವೆಜ್ಗೆ ಯೂಸ್ ಮಾಡ್ತಾರೆ ಮತ್ತು ಅವರು ವೆಜ್ಜಲ್ಲೇ ತುಂಬ ಟೈಪ್ಸ್ ಮಾಡ್ತಾರೆ ಅಂದ್ರೆ ಮಲೆನಾಡ್ ಅಂದ್ರನದು ಬರೀ ಸೊಪ್ಪು ಸೆದೆ ಅಲ್ವಾ
ಹಾ ಹಾ ಹಾ
ಸೊ ಓನ್ಲಿ ಸೊಪ್ಪು ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅದೇ ದಾವಣಗೆರೆ ಸೈಡ್ ಬಂದು ಅರೆ ನಮ್ಗಷ್ಟು ವೆರೈಟೀಸ್ ಆಫ್ ಫುಡ್ ಸಿಗೋದಿಲ್ಲ
ಇಲ್ಲ ಹೌದು ನಮ್ಮ ಕಡೆ ಏನಕ್ಬಿಟ್ಟಿದೆ ಜಾಸ್ತಿ ಟ್ರೆಂಡಿಂಗ್ ಅಂದ್ರರೆ ಹೋಳ್ಗೆ ಆಗ್ಿಬಿಟ್ಟಿದೆ ಹ ಹೋಳ್ಗ ಇಟ್ರೇಣ ನಿಂಗ ಇಲ್ಲಿ ದಾವಣಗೆರೆ ಸೈಡ್ ಎಲ್ಲಾ ಕಡೆ ಇಲ್ಲಿ ದಾವಣಗೆರೆ ಅಕ್ಕ ಇದು ಸುತ್ತಮುತ್ತ ನೋಡಿದ್ರೆ ನಾವ ಎಲ್ಲಾ ಜಾಸ್ತಿ ಮಾಡಿದ್ರೆ ಹೋಳ್ಗೆ ಇಲ್ಲಿ
ಹಾ
ಜಾ ಮತ್ತುತ್ತೆ ಹೊತ್ತು ಶಾವಿಗೆ ಅಂತ ಬರುತ್ತೆ ಈ ಬ್ರೌನ್ ಕಲರ್ ಬರುತ್ತೆ ಅದಂತೂ ಸು್ ತುಂಬ ಸೈಕಾಗಿರುತ್ತೆ ಅದನ್ನ ಯುಗಾದಿ ಹಬ್ಬಾ ಟೈಮ್ ಅಲ್ಲಿ ಮಾಡ್ತಾರೆ ನಮ್ಮಲ್ಲಿ
ಓ ಹೌದಾ ಅದು ಏನ್ ಸ್ವೀಟಾ
ಬಟ್ ಅದಕ್ಕೆ ಖಾರ ಹಾಕೊಂಡು ತಿನ್ಬಹದು
ಹ
ಅ ನಿಮ್ಮೇಲೆ ಡಿಪೆಂಡ್ ನಿಮಗೆ ಖಾರ ಇಷ್ಟ ಆದ್ರ ಖಾರ ಹಾಕಿದಕ್ಕೆ ಸಾಂಬಾರಾರ್ ಅದನ್ನ ಚಟ್ನಿ ಹಾಕೊಂಡು ತಿಂತಾರೆ ಅದನ್ನ ಸಾಂಬಾರ್ ಯೂಸ್ ಮಾಡ್ಕೊಂಡು ತಿಂತಾರೆ ಒಬ್ಬೊಬ್ಬರು ಬಟ್ ನಮಗ ಏನಾಗಬಿಟ್ಟಿದೆ ಸ್ವೀಟಗ ಇಷ್ಟ
ಹಾ ಅದು ಲೈಕ್ ಏನು ಸ್ ಟೇಸ್ಟ್ಲೆಸ್ ಆದ
ಹಾ ಟೇಸ್ಟ್ಲೆಸ್ ಅದು ಸೇಮ್ ಇವಾಗ ರಾಗಿ ಇರುತ್ತೆಲ್ಲ ರಾಗಿ ಆ ರಾಗಿಿನ ಜ ಇದು ನೆನೆ ಜ ಒಣಗಸಿ ಜೀನ್ ಮಾಡ್ಸಿರೋದು
ಅಂದ್ರೆ ಹಿಟ್ಟು
ಹಾ ರಾಗಿ ಇಟ್ಟು ಅದು ಇಟ್ಟದು
ಹ್ಮ್ ಹ್ಮ್ ಅದನ್ನ ಹದ ಬರೋವರ್ಗೂ ಇ ಮಾಡೋದಾ
ಹ ಅದನ್ನದ ಬ ಇದು ಫುಲ್ ಕೂಡ್ಸ್ ಅದೇ ಈಗ ಮುದ್ದೆ ಮಾಡ್ತೀವಲ್ಲಾ
ಹಾ
ಆ ಮುದ್ದೆ ಮಾಡತನ ಫುಲ್ ಗಟ್ಟಿಯಾಗಿ ಕೂಡ್ಬೇಕ ಅದನ
ಹಾ
ಅದನ್ನ ಮಾಡಿದ ಮೇಲೆ ಒಂದು ಇದು ಬರುತ್ತೆ ಮರದ ಮರುದಿಲ್ಲ ಅಂದ್ರೆ ಒಂದು ಇವಾಗ ಬರ್ತಿದಾವೆ ಇದರಲ್ಲಿ ಶಾಪ್ ಅಲ್ಲಿ ಇವಾಗೆಲ್ಲಾ ನಾವು ಅಮೆಜಾನ್ ಅಲ್ಲಿ ಶಾಪ್ ಮಾಡ್ತೀವಲ್ಲ ಚಕ್ರ ಇದು ಮಾಡೋದು ಅಂತ
ಹಾ
ಆತರ ಅದನ್ನ ತಗೊಂಡು ಅದ್ ನಾ ಚಕ್ರ ಳ ಅದನ್ ತಗೊಂಡ್ ಅದ್ರ ಅದನ್ನ ಮುದ್ದ ೇ ಮಾಡಿಟ್ಕೊಂಡು ಅದ್ರ ಪ್ರೆಸ್ ಮಾಡಿದ್ರೆ ಅದು ಶಾವಿಗೆ ಕೆಲ ಶಾವಿಗೆ ತರ ಬರುತ್ತೆ ಅದಕ್ಕೆ ನಾವು ಬೆಲ್ಲ ಅದಕ್ ಬೆಲ್ಲ ಹಾಕೊಂಡು ಬೆಲ್ದಾಲು ಮ ಅದಕ್ಕೆ ಏನು ಹಾಲು ಹಾಕೊಂಡು ಮತ್ತೆ ಅ ಬೇವು ಬರುತ್ತೆ ಬೇವು ಬೆಲ್ಲ ಅಂತಾರ ಬೇವು ಅದನ್ನ ಹಾಕೊಂಡು ತಿಂತೀವಿ ತುಂಬಾ ಟೇಸ್ಟ್ ಇರುತ್ತೆ ಅ ದೀವ ಮತ್ತೆ ಇನ್ನೊಂದು ನಮ್ಮ ಇದ್ರಲ್ಲಿ ಯಾವದ್ರಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಇದು ಅಂತ ಮಾಡ್ತಾರೆ ಅದೇ ಸೇಮ್ ಕಲರು ಬ್ರೌನ್ ಕಲರು ಅದೇನ ಉತ್ತಪ್ಪ ಏನೋ ಅಂತಾರ ಅದೇಏನ ಅಂತ ಗೊತ್ತಿಲ್ಲ ಅಷ್ಟ ಕ್ಲೀ ಆೆ ಗಟ್ಟಿ ಬರುತ್ತದೇ ಟೈಪು ನಾನು ಹೇಳಿದ್ನಲ್ಲ ಬ್ರೌನ್ ಶಾವ್ಗೆ ಅಂತ ಅತ್ತಾ ಅದೇ ಟೈಪು ಬಟ್ ದಪ್ಪ ಮಾಡ್ತಾರೆ ನಮ್ಮದ್ರಲ್ಲಿ ಇವಾಗ ಎಲ್ಲ ಆಥರ ನಮ್ಮ ದಾಂಡ ನಿಮಗ್ ಹಿಂಗ ನಿಮ್ ಮಲ್ನಾಡ್ ಸೈಡ್ ಅಲ್ಲಿ ನಮ್ಗ್ ಸ್ವಲ್ಪ ಗೊತ್ತಿರ್ತವೆ ನಿಮಗ್ ನಿಮಗ್ ಗೊತ್ತಿರಲ್ಲ ಅದ್ರ ಬಗ್ಗೆ ನಿಮ್ಮಲ್ಾಡಲ್ಲಿ ನಮ ಗೊತ್ತಿರಲ್ಲ ಅಷ್ಟ ತಕೊಂಡು ನಿಮಗ್ ಗೊತ್ತಿರತ್ತೆ ಆ ತರ ಆಗ್ಬಿದೆ
ಮತ್ತೆ ನೀವು ಕೇಳಿದ್ರಲ್ಲ ಯಾವ ಕಡೆ ಪ್ರಿಫರ್ ಮಾಡ್ತೀರಾ ಅಂದ ಆದ ಲೈಕ್ ಈ ಕಡೆ ಬಯಲ್ ಸುಮ್ಮನ ಬೇಡ ನಿಮಗೆ ಚಳಿನೂ ತಡ್ಕೊಳಕ್ಕ ಆಾಗಲ್ಲ ನಾವವು ಆದರೆ ಚಳಿಗೂ ತಡ್ಕೊತೀವಿ ಬಿಸಿ್ಲಿಗೆ ಅಷ್ಟು ತಡ್ಕೊಕ್ಕಾಗಲ್ಲ
ಇಲ್ಲ ತರ್ಕೊಂತೀವಿ ಈಗ ಅಷ್ಟೊಕ್ಕೊಂಡ್ ಬಟ್ ಅಷ್ಟೊಕ್ಕೊಂಡ್ ಚಳಿ ತರ್ಕೋಣಕ್
ಅದೇ ಹ್ಞ ತುಂಬ ಇರುತ್ತೆ ಆ ಲೈಕ್ ನೀವು ಜಸ್ಟ್ ಸ್ವೆಟರು ಸಾಕ್ಸ್ ಹ ಆತರ ಏನು ಇಲ್ ೇ ನೀವು ಹೊರಗಡೆ ಹೋಗೋದಕ್ಕ ಆಗಲ್ಲ ಅಷ್ಟು ಚಳಿ ಇರುತ್ತೆ ತುಂಬಾ ಫ್ರೀಸ್ ಆಗಿರೋ ಫೀಲ್ ಕೈ ಕಾಲಿಲ್ಲ ಇದ್ದದು ರುಢಿದ್ರೆ ಓಕೆ
ಹ್ಮ್ ಇಲ್ಲ ಇವಾಗ ಹೆಂಗ ಹೋಗ್ಲೇಬೇಕಲ್ಲ ಟ್ರಾನ್ಸ್ಫರ್ ಆಗಿದೆಲ್ಲ ಅದು ಯಾವುದು ಸ್ವಲ್ಪ
ಗದು
ಟ್ರಾನ್ಸ್ಫರ್ ಆಗಿರೋದು ಶಿವಮೊಗ್ಗದತ್ರ
ಹ ಹಾಗಿದ್ರೆ ಶಿವಮೊಗ್ಗದ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ ಅಲ್ಲಿಂದ ಬಯಲ್ಸೀಮೆ ಬರೋದು
ಹ ಹಾ
ಅಲ್ಲಿ ಅರೆ ಮಲ್ನಾಡು ಅಂತ ಅಂದ್ರೆ ಅರ್ಧ ಮಲ್ನಾಡು ಅರ್ಧ ಬಲ್ಸೀಮ ಹ ಸೊ ಹೊನ್ನಾಳಿ ಅಹ ಹೊನ್ನಾಳಿ ಮತ್ತೆ ಮೆ ಇದಿರುತ್ತಲ್ಲ ಶಿವಮೊಗ್ಗ ಮೇಡಲಲ್ಲಿ ಯಾವ್ದಾದಾರೊಂದು ಮನೆ ಚೆನ್ನಾಗಿದ್ರೆ ಅಲ್ಲೇ ನೋಟ್ಕೊಳ್ಳಿ
ಅಂದರೆ ಯಾವ ಚೆನ್ನಾಗಿರ್ಬೇಕು ಪ್ಲೇಸ್ ಅದು
ಲೈಕ್ ಏನು ಸಡೇಲಿ ಹೇಳ್ತೀನಿ ಅಲ್ಲೊಂದು ನೇಮ್ ಬರುತ್ತೆ ಹೊನ್ನಳಿ ಹತ್ರಿನೇ ನೋಡಿ ಹೇಳ್ತೀನಿ ಆ ಪ್ಲೇಸಸ್ಸು ಚೆನ್ನಾಗಿದೆ ಪೀಸ್ಫುಲ್ ಮತ್ತುತ್ತ ದಾವಣಗೆರೆ ಕಡೆ ಥರ ಫುಲ್ಲು ವೈಲೆನ್ಸು ಪೊಲ್ಯೂಷನ್ ಎಲ್ಲ ಇರೋದಿಲ್ಲ ಲೈಕ್ ಫುಲ್ ಯಾರ ಯಾರಿಗು ಮಾತಾಡ್ಸಲ್ಲ ಅಂದ್ರೆ ಒಂದೊಂದ್ ಕಿಲೋಮೀಟರ್ ಒಂದೊಂದ್ ಮನೆ
ಮನೆ ಹೌದು ಹ್ಮ ನೀವಗ್ ಮಲ್ನಾಡಲ್ಲ ಇದ್ದೀರ ಮಲ್ನಾ ಲ್ಲ ಇದೀರಿ ಅಂದ್ರ ಅಲ್ಲ ಯಾವ್ ಕಡೆ ಇದ್ದೀರಾ ನೀವು
ನಾವು ಶಿವಮೊಗ್ಗ ಆ ಕಡೆ ಇನ್ನೂ ಆ ಕಡೆ ನಾವು ಫುಲ್ ಮಲ್ನಾಡು
ಫುಲ್ ಮಲ್ನಾಡು ನಿಮ್ಮದು ಹ್ಮ್ ತುಂಬ ಚಳಿ ಇರ್ತತಿ ಅಂತ
ಹ್ಮ ತುಂಬಾ ಚಳಿ ಅಂದ್ರೆ ನಾವವು ಅಂದ್ರೆ ಸಿಟಿ ಹತ್ರ ಇರೋದ ಸೊ ಸ್ವಲ್ಪ ಮನೆಗಳು ಅರೌಂಡ್ ಎಲ್ಲ ಇದೆ ಅದೇ ಫುಲ್ಲ ಡೀಪ್ ಮಲೆನಾಡು ಇದೆಯ ಅಲ್ಲ ಅಲ್ಲಿ ಹೋದರೆ ಒಂದು ಕಿಲೋಮೀಟರ್ ಲ್ಲ ತ್ರೀ ಕಿಲೋಮೀಟರ್ ಹೋದ್ರನು ಒಂದೊಂದ ಮನೆ ಇರಲ್ಲ
ಹ್ಮ್ ಹ್ಮ್ ನೀ ಸ್ಟೇ ಸ್ಟೇ ಆಗಿರೋದಲ್ಲೇನ ಎಲ್ಲಿ ಪೇರೆಂಟ್ಸ್
ಹಾಂ ಅಲ್ಲೇ ಸ್ಟೇ ಆಗಿರೋದು ಈಗ ಸ್ಟಡೀಸ್ಗಂತ ಹೊರಗಡೆ ಬಂದಿದ್ದೀನಿ
ಹಾ ಸ್ಟಡೀಸ್ಗೆ ಹೊರ್ಗಡೆ ಅಂದ್ರೆ ಯಾವ ಕಡೆ ಬಂದಿದ್ದೀರಾ
ದಾವಣಗೆರೆ ಕಡೆ
ಹ ದಾವಣಗೆರಿ ಗೊತ್ತಿರ್ಬೋಲ್ ಅನ್ಸತಿ ಇವಾಗ ಬಟ್ ಅಷ್ಟಕ್ಕೊಂದು್ ಚಳಿ ಇಲ್ಲ ಇಲ್ಲಿ ನಿಮ್ ಅಲ್ಲಿ ನಿಮ್ಮ ಇ ಕಂಪೇರ್ ಮಾಡಿದ್ರೆ ಅಷ್ಟೊಕ್ಕೊಂಡು ಇಲ್ಲಿ ಚಳಿ ಇಲ್ಲ ಹ್ಮ ಸಜೆಸ್ಟ್ ಮಾಡ ಅಂದ್ರೆ ಬೆಟರ್ ನೀವು ಹೊನಳ್ಳಿ ಯಾವದೇ ಕಡೆ ಪ್ಲೇಸ್ ಅಂದರಲ್ಲ ಅಲ್ಲೇ ನೋಡ್ಬೇಕು ಆಗುತ್ತ ಟೈಮ ಹ್ಮ್ ಅದಿಕ್ಕೆ
ಆ
ಅಲ್ಲಿಗೆ ಅವ್ರಿಗೆ ಅಪ್ ಅಂಡ್ ಡೌನ್ ಮಾಡ ಕರೆಕ್ಟ್ ಆಗುತ್ತಾ ನಮ್ಮ ಪೇರೆಂಟಿಗೆ
ಹಾ ಕರೆಕ್ಟ್ ಆಗುತ್ತೆ
ಹೊನ್ನಾಳಿಂದ ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟರ್ಸು
ಹೊನ್ನಾಳಿಂದ ಶಿವಮೊಗ್ಗ ಒಂದು ಮುಕ್ಕಾಲುಗಟ್ಟೆ ಜರ್ನಿ
ಅಷ್ಟೇನಾ ಟೈಮಿಂಗ್ಸು
ಹೊನ್ನಾಳಿಯಿಂದ ಶಿವಮೊಗ್ಗ ಹತ್ತಿರಾ
ಹಾ ಹಾ ಹಾ
ಎಷ್ಟಂದರೆ ಒಂದು ತಥರ್ಟಿ ಫೈ ಆಗ್ಬೋದು
ಅಂದ್ರೆ ಸೇಮ್ ನಮ್ಮ ನಮ್ದು. ದಾವಣಗೆರೆ ಹತ್ರ ಒಂದು ಹಳ್ಳಿ ನಮ್ದು ಸೇಮ್ ಅಷ್ಟೇ ಬರುತ್ತೆ ನಮ್ಮ ಊರಿಂದ ಅಲ್ಲಿಗೆ ಹ್ಮ ಅಲ್ಲ ನಾವು ಅಲ್ಲಿ ಫಸ್ಟಿಗೆ ಅಲ್ಲೇ ಸ್ಟೇ ಆಗಿದ್ವಿ ಟ್ರಾನ್ಸ್ಫರ್ ಆಯ್ತು ಅಂತ ಅಲ್ಲಿಗ್ ಹೋಗ್ಬೇಕು ಅದಕ್ಕೆ ಒಂದು ಒನ್ ಅವರ್ ಗ್ಯಾಪ್ ಇದ್ರೆ ಸಾಕು ನಮಗೆ
ಹಾಂ ಅದೇ ಅದೇ ಇಲ್ಲ ಬೇಗ ಹೋಗ್ಬೋದು ತೊಗೊಳ್ಳಿ ಮುಕ್ಕಾಲು ಅರ್ಧ ಗಂಟೆ ಒಳಗೆ ಹೋಗ್ಬೋದು ಆಗಬಹುದು ಬೇಗ ಹೋದ್ರೆ ಬಟ್ ಗೌರ್ಮೆಂಟ್ ಬಸ್ಸಸ್ ಗೊತ್ತಲ್ಲ ಎಲ್ಲ ಕಡೆ ನಿಲ್ಲೋದು ಸೊ ಬಸ್ಗಳು ಅದೇ ನಮ್ಮ ವೆಹಿಕಲ್ ಆದ್ರೆ ಒಂದು ಹಾಫ್ ಆನ್ ಹೌರ ಹ್ಮ ಅದೇ ಪಬ್ಲಿಕ್ ಅಂದರೆ ಸ್ವಲ್ಪ ಲೇಟ ಆಗುತ್ತೆ ಹ್ಞ
ಅದೇ ಹೊನ್ನಾಳೆ ಹತ್ರನೇ ಮಟ್ಕೊಳ್ಳಿ
ಹೊನ್ನಾಳಿ ಹತ್ರನೇ ಅದೇ ಆ ಪ್ಲೇಸ್ ನೀವ್ ಹೇಳಿದ್ರಲ್ಲ ಅದ್ರು ತೃನೇ ಹೋಗ್ಬೇಕು ಹೋದ್ರೆ ಇವ ಚೆನ್ನಾಗಿರ ತಿನ್ನೆಲ್ಲ ಬೇರೆ ಬಯಲು ನಿಮ ನೀವ ಹೇಳ್ತಿದ್ರಲ್ಲ ಅಲ್ಲಿಗೆೋದ್ರೆ ಇನ್ನೂ ಕಷ್ಟ ಆಗುತ್ತೆ ನಮಗೆ ಇರಕ್ಕೆ ಆಗಲ್ಲ ಸೇ ಮಾಡಕ್ ಆಗಲ್ಲ ಫಸ್ಟಿಗೆ ನಾವು ಇಲ್ಲಿಗೆ ಅಟಾಚ್ ಹಾಗಿ ರೂಢಿ ಆಗ್ಬಿಟ್ಟು ದಾವಣ್ಗೆರೆಗೆಲ್ಲ ಇನ್ನು ಅಲ್ಲಿಗೆ ಹೋದ್ರೆ ಇದನ್ನ ಫುಲ್ ನಾವು ಇರೋಕೆ ಆಗಲ್ಲ ನೋಡೋಣ ಅದೇ ಪ್ಲೇಸ್ ಸಜೆಸ್ಟ್ ಮಾಡ್ತೀನಿ ನನ್ ಸರಿ ತಕೊ ಸರಿ